ಹಾ
ಹಲೋ
ಟೀ ಆಯ್ತಾ
ಹಾ ಆಯ್ತು ನಿಮ್ದ
ಹಾ ನಮ್ದು ಆಯ್ತು
ಏನು ಮಾಡ್ತಾಯ ಇದ್ದಾರೆ ಡ್ಯೂಟಿಗೆ ಹೋಗ್ಬೇಕಾ
ಹಾ ಇವಾಗ ಸಾಯಂಕಾಲ ಏಳ್ ಗಂಟೆಕ್
ರೆಡಿಯಾಗಿ ವೀರ ಇಲ್ಲ
ಹಾ ಟಿಪ್ಪಿನದೆಲ್ಲಾ ಕಟ್ಕೊಂಡೀನಿ
ಅಂದ್ರೆ ಅಲ್ಲೇ ಹೋಗಿ ಊಟ ಮಾಡ್ತೀರಾ
ಹಾ ನೈಟ್ ಹತ್ತು
ಹತ್ತು ಊಟ ಮಾಡ್ತೀರಾ
ಹಾ
ಅಲ್ಲಿವರೆಗೂ ಹಾಗೆ ಇರ್ತೀರಾ
ಹಾ ಇವಾಗ ಟೀ ಅದೆಲ್ಲ ಕುಡ್ದನಲ್ವಾ
ಹಾ
ಮತ್ತೆ ಬೇಗ ಹಸಿವಾಗ ಬಿಡುತ್ತೆ ರಾತ್ರಿ ಎಲ್ಲ ಎದ್ದಿರ್ತ ಅಲ್ವಾ
ಹೌದು
ಮತ್ತೆ ಹಸುವಾಗ ಬಿಡುತ್ತಲ್ವಾ
ಹೌದೌದು ಹಾಗಾಗಿ ಲೇಟಾಗಿ ಮಾಡ್ತೀರಾ
ಹ್ಮ
ಅಂದರೆ ಎಲ್ಲರೂ ಕೂತ್ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀರಾ
ಹಾ ಎಲ್ಲಾರೂ ಒಟ್ಟಿಗೆ ನಮ್ಮ್ ಫ್ರೆಂಡ್ಸ್ ನಾವ್ಲ್ಲಾರೂ
ಹ್ಮ್ ಎಷ್ಟು ಜನ ಹೋಗ್ತೀರಾ ನೈಟ್ ಡ್ಯೂಟಿ ಮಾಡಕೇ.
ಹಾ. ನಮ ನಮ್ಮ ನಾವಿಲ್ಲಿ ನಾವ ಇಷ್ಟ ಬಂದ ಹಾಸ್ಪೆಟಲ್ಗೆ ಹೋದ್ರೆ ನಮ್ಮ ಫ್ರೆಂಡ್ಸ್. ಎಲ್ಲಾರ್ ಬರ್ತಿದ್ರ.
ಹಾ.
ಕಾಲೇಜ್ ಕಡೆಯಿಂದ ಹಾಕಿದಾರಲ್ವಾ ಇಬ್ರೇ ಹೊತೀವಿ.
ಅಂದರೆ ಇಬ್ಬರೇ ಹೋಗೋದು ಬರೋದು ಮಾಡ್ತೀರಾ.
ಹಾ.
ನಿಮ್ ಜೊತೆಗಿದ್ದಾರೆೇ ಎನ್ ಗೆಳತಿ.
ಹಾ ಹಾ ಇದ್ದಾರೆ ಒಬ್ರು.
ಹ್ಮ್್ಮ ಏನು ಮಾಡ್ಕೊಂಡಿದ್ದೀರಾ ಟಿಫಿನ್ಗೆ
ಟಿಫಿನ್ಗೆ ಆಸ್ಟನಲ್ಲ ಇದಿದ್ದೀನಲ್ವಾ
ಹಾಂ
ಹಾ ರೊಟ್ಟಿ ಮಾಡಿದಿದ್ದಾರೆ ಇವತ್ತ ಶನಿವಾರ ಅಲ್ವಾ ರೊಟ್ಟಿ ಬೆಂಡಿಕಾಯಿ ವೆಜಿಟಬಲ್ಸ್
ತರಕಾರಿ ಮಾಡಿದಾರಾ
ತರ್ಕಾರಿ ಪಲ್ಯ ಮಾಡಿದಿದ್ದಾರೆ ಇವತ್ತ
ಅದೇ ತೊಗೊಂಡು ಹೋಗ್ತೀರಾ
ಹಾ ಅದೇ.
ಅಂದ್ರೆ ರೊಟ್ಟಿ ಪಲ್ಯ ಅನ್ನ ಸಾಂಬಾರ ಎಲ್ಲ ತೊಗೊಂಡ ಹೋಗ್ತಿರ.
ಹಾ.
ಹಾಸ್ಪಿಟ್ಲ್ ದೊಡ್ಡದಾಗಿದೆ.
ಹಾ ದೊಡ್ಡದ ಇದೆ.
ಏನ ಮಾಡ್ತೀರಾ ಅಂದರೆ ಅಲ್ಲಿ ನಿಮ್ ನಿಮ್ಮ ಕೆಲಸ ಏನು.
ನಮ್ಮ ಕೆಲ್ಸ ಷ-ಪೆಷಂಟ್ ಗಳಿಗೆ. ಗುಲ್ಕೋಸ್ ಹಚ್ಚದು.
ಹಾ.
ಇಂಫೆಕ್ಷನ್ ಮಾಡೋದು ರಕ್ತ ಚೆಕ್ ಮಾಡೋದು ತೂ ಬಿ ಇರ್ತಾವಲ್ವಾ ಸಲನಿಯಲ್ಲಿ ಏರ್ಸ್ಬೇಕಾದ್ರೆ ಹ ಆ ಟೂ ಹಾಕೋದ
ಬಿ ಪಿ ಅದೆ ಎಲ್ಲ ಚೆಕ್ ಮಾಡ್ತೀರಾ
ಹಾ ಬಿ ಪಿ ಚೆಕ್ ಮಾಡೋದು ಗೋಲಿ ಯಾವ ಯಾವ ಟೈಮಿಗೆ ಯಾವ್ಯಾವ್ ಮೆಡಿಸನ್ ಕೊಡ್ಬೇಕ ಅವು ಕೊಡ್ತೀವಿ
ಇದೆಲ್ಲ ಮಾಡ್ತೀರಾ?
ಹಾ ಇದೆಲ್ಲಾ ಮಾಡ್ತೀವಿ
ಹ್ಮ್ ಅಂದರೆ ನೈಟ್ ನೀನು ನಿಮಗೆತ್ತೆ ಇಬ್ಬರೇ ಹೋಗ್ತೀರಾ ನಮ್ಮ ಮನೇಲಿ ಅಪ್ಪ ಬರತ್ತ ತರ ಬಿಟ್ಟು ಹೋಗಕೆ
ಇಲ್ಲ ಬರಲ್ಲ ನಾವು ಹಾಸ್ಟೆಲ್ ಅಲ್ಲಿ ಇರ್ತೀವಿ.
ಹೌದಲ್ವಾ ಹಾಸ್ಟೆಲ್ ಅಂದ್ರಲ್ಲ
ಅಂದ್ರೆ ಭಯ ರಾತ್ರಿ
ಹೂ ಮತ್ತೆ ಹೆಣು್ಮಕ್ಳುಾಗ್ತಿರಲ್ಲ ಇಬ್ರೇ
ಅದ್ರಲ್ಲಿ ಹಾಸ್ಪಿಟಲ್ನಾಗ ರಕ್ತ ನೋಡ್ತಿವಿ ಒಂದೊಂದ್ ಬಾಡಿ ಸಾಯ್ತಿರ್ತಾವ
ಹೌದು
ಹೂ ಕಣ್ಮಂದೆನೆೇ ನೋಡ್ಬೇಕಾಗತ್ತಲ್ವಾ ಅದೆಲ್ಲಾ
ಅದಕ್ಕೆಲ್ಲಾ ಭಯ ಇರಬಾರ್ದು ನೋಡಿ
ಹಾ
ಧೈರ್ಯ ಇದ್ರೆ ಮಾತ್ರದ ಕೆಲಸ ಮಾಡ್ಬೇಕು, ಹಾಸ್ಪಿಟ್ಲಲ್ಲಿ ಯಾರಾದರೂ ಅಂಜೋರು ಇದ್ರರೆ ಅಲ್ಲೆಲ್ಲ ಒಳಗೆ ಪೇಶಷೆಂಟ್ ನೋಡ ತಲೆ ತಿರುಗಿಬೀಡ್ತಾರೆ.
ಹಾ ಹಾ
ಜಾಸ್ತಿ ಆಗಿದ್ದಾವೆ ಈ ಥರ
ಹೌದು
ಅಂದರೆ ಇವಾಗ ಹೋಗೋಕ್ಕೆ ರೆಡಿ ಆಗಿದ್ದೀಾರ ಎಲ್ಲ
ಹಾ
ಡ್ರೆಸ್ ಇರ್ತವೇ ವೈಟ್ ಕಲರ್
ಹಾ ವೈಟ್ ಕಲರ್ ಇರ್ತವೆ ಕೋರ್ಟ್ ಕೊಡ್ತಾರೆ
ಹಾ
ಬುಡ್ ಬುಡಿಕೇನು ಅಕೊಂಡು ಹೋಗಲಿಲ ಅಂದ್ರು ನಡೀತದ ಮ್ಯಾಲ ಕೋರ್ಟ್ ಒಂದು ಇದ್ರೆ ಸಾಕು
ಮೇಲೆ ಒಂದ ಇದ್ರೆ ಸಾಕ ಇವಾಗೆಲ್ಲ ಪರ್ಫೆಕ್ಟ್ ಆಗಿ ಕಲ್ತಿದ್ದೀರಾ? ಇವಾಗ ಎಲ್ಲ ಕಾಲೇಜಲ್ಲಿ ಹೇಳಿದ್ದಾರೆ ನಿಮ್ಗೆಲ್ಲ ಕೆಲಸ ಮಾಡಕ್ಕೆ ಬರುತ್ತೆ
ಹಾ ಬರುತ್ತೆ ಬರುತ್ತೆ
ಇವಾಗ ಎಷ್ಟು ತಿಂಗಳಾಯಿತು ನೀವು ವರ್ಕ್ ಮಾಡೋಕತ್ತು
ಈ ವರ್ಕ್ ಮಾಡಕ್ತಿತಿ ಒಂದ್ ಫೈವ್ ಮಂತ್ ಐದ್ ತಿಂಗಳ
ಐದು ತಿಂಗಳಾಯ್ತು
ಹಾ
ಅಂದ್ರೆ ನಿಮ್ಮಿಂದ ಮನೆಗೆಲ್ಲಾ ಬಾಳ ಸಹಾಯ ಆಗಿದೆ
ಹಾ ಆಗಿದೆ
ಮನೇಲಿ ಅಣ್ಣ ಅವರು ಇದ್ದಾರ ನೀವೊಬರೇ
ಹ ನಾನು ನನ್ ತಮ್ಮ ಇಬರು ಇದೀವಿ
ತಮ್ಮ ತಮ್ಮ ಏನ್ ಮಾಡ್ತಾರೆ
ತಮ್ಮ ಸ್ಕೂಲಿಗೆ ಹೋಗ್ತಾನೆ
ಅಪ್ಪ ಅಮ್ಮ ಏನು ಮಾಡತಾರ
ಅಪ್ಪ ಅಮ್ಮ ತೋಟದಲ್ಲಿ ಕೆಲ್ಸ ಮಾಡ್ತಾರೆ
ಹೌದಾ
ಹ್ಮ್ ನಿಮ್ದ ಎಂ ಬಿ ಬಿ ಎಸ್ ಏನ್ ಇನ್ನು ಇದೆಯಾ ಕಲಿಯೋದು
ಇನ್ನೂ ಇದೆ ಇನ್ನ ಒಂದು ವರ್ಷ ಇದೆ ನಮ್ದು ಕಲಿಯೋದು
ಹಾ ನಿಮಗೂ ಡ್ಯೂಟಿಗ ಆಗ್ತಾರಾ
ಇಲ್ಲ ಇಲ್ಲ ನಮ್ದು ಡ್ಯೂಟಿಗ ಇಲ್ಲ ಈಗೆಲ್ಲಾ ಕಲಿಬೇಕು ಎಲ್ಲಾ ಮುಗಿದ್ಮೇಲೆ ಹಾಕ್ತಾರೆ ಹ
ಹಾ
ಎಲ್ಲ ಮುಗದ್ಮೇಲೆ ಟ್ರೈನಿಂಗ್ ಕೊಡ್ತಾರಲ್ವಾ ಆವಾಗ ಟ್ರೈನಿಂಗ್ ಆಕ್ತಾರೆ ನಮ್ಗೆಲ್ಲ ಆಮೇಲ ಕಂಪ್ಲೀಟ್ ಟಾಗಿ ವರ್ಕ್ ಮಾಡೋಕ್ಕ ಬಂತು ಅಂದರೆ ಯಾವದಾದ್ರೂ ಹಾಸ್ಪೆಟ್ಲ್ಗೆ ನಾವೇ ಡಾಕ್ಟ್ರ್ ಆಗಬೋದು
ಹ್ಮ್ ಹ್ಮ್
ಹ್ಮ್ ಈಗೋ ಇತ್ತೀಚಿಗೆ ಎಮ ಬಿ ಬಿ ಎಸ್ ಸೀಟ್ ಸಿಗೋದ ಕಡಿಮೆ ಅಲ್ವಾ
ಹೌದು
ಓದದ ಆಗಂಗಿಲ್ಲ ನೀಟ್ ಪಾಸ್ ಆಗ್ಬೇಕು
ಹ ನೀಟ್ ಬರ್ದ್ರೆ ಫ್ರೀ ಸೀಟ್
ಹ್ಮ್ ಪ್ರಿ ಸೀಟ್ ಇಲ್ಲಾಂದ್ರೆ ಜಾಸ್ತಿ ಖರ್ಚು ಬರುತ್ತಲ್ಲ ನಮ್ಮಲ್ಲೂ ಎಷ್ಟು ಜನ ಓದಿದ್ದಾರೆ ನೀಟ್ ಮೊನ್ನೆ ಬರದಿದ್ದಾರೆ ಇನ್ನೂ ಹಾಗೇ ಇಲ್ಲ ಅವ್ರದು
ಹ್ಮ
ಡ್ಯಾಮಲ್ಲ ಎಲ್ಲ ನೀರ್ ಇಲ್ಲಂತೆ ಎಲ್ಲ ಡ್ಯಾಮ್ ನೀರ್ ಖಾಲಿ ಆಗಿದ್ದಾವಂತಲ್ಲ ನಿಜಾನ
ಅದು ಏನು ನೀರೇ ಇಲ್ಲ ರೈತರು ಎಷ್ಟು ಕಣ್ಣೀರು ಸುರಿಸ್ತಾ ಇದ್ದಾರೆ
ಹೌದು ಮಳೆನೂ ಬರ್ತಾ ಇಲ್ಲ ಇವಾಗ ಡ್ಯಾಮಿಗ ನೀರು ಇಲ್ಲ ಅಂದರೆ ಬಾಳ ಕಷ್ಟ ಇದೆ ರೈತರದ್ದು
ಹ್ಮ ಮೇಕೆ ಸಾಕಿದೀರಾ
ಹಾ ಮನೆ ಬಾಜು ಇದ್ದಾವೆ ಸೌಂಡ್ ಬರ್ತಾ ಇದೆ ಏನೋ ನಿಮಗೆ
ಹಾ
ಜೋರಾಗ ಕೇಳ್ತಿದ್ದೇನಾ
ಇಲ್ಲ ಇಲ್ಲ
ಮತ್ತೆ ಏನ ಮಾಡ್ತಿದ್ದೀರ ಇವಾಗ
ಏನಿಲ್ಲ ಹಾಸ್ಟೆಲ್ ಅಲ್ಲಿ ಎಲ್ಲರೂ ಫೋನ್ ನೋಡ್ತಾ ಇದ್ದಾರೆ
ಹಾ ಹ ಅಂದರೆ ಹಾಸ್ಟೆಲಲ್ಲಿ ನಿಮ್ಮ ಜೊತೆ ನೈಟ್ ಡ್ಯೂಟಿಗಿರ ಇರತ್ತಾರ ಯಾರಾದ್ರು ಹೆಣ್ಮಕ್ಳು ಅಂದ್ರೆ ಅಜ್ಜಿ
ಹಾ ಇರ್ತಾರೆ ಅಲ್ಲಿ
ಅಜ್ಜಿ ಅಥವಾ ಆಂಟಿ
ಹ್ಮ್
ಮಲ್ಕೋತಾರಾ ನಿಮ್ಮ ಜೋಡಿನೇ
ಹ ಹಾಸ್ಟೆಲ್ಲ ಅಲ್ಲಾ ನೀ ಕೇಳಿದ್ದು ಹ ಇರತ್ತ ಇರ್ತಾರೆ ಒಬ್ಬ್ರ ಆಂಟಿ ಇರ್ತಾರೆ
ಅಂದ್ರೆ ರಾತ್ರಿ ಯಾರಿಗಾದ್ರೂ ಹುಷಾರ ಇರ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಬೇಕಲ್ಲ
ಹ್ಮ್
ನಾವಿದ್ದೀವಿ ಪಿ ಯು ಸಿಯಲ್ಲಿ ನಮ್ಮ ಹಾಸ್ಟೆಲ್ ಅಲ್ಲಿ ಯಾರೂ ಮಲ್ಕೋತಾ ಇರಲಿಲ್ಲ
ಹ್ಮ್
ಅಂದರೆ ನಾವೇ ರೂಮ್ ಡೋರ್ ಕ್ಲೋಸ್ ಮಾಡಿಕೊಂಡು ಮಲ್ಕೋತಿದ್ವಿ
ಹ್ಮ್ ಇದು ಗೌರ್ಮೆಂಟ್ ಅಲ್ಲ ಇರ್ಲೇಬೇಕು ಎನಿ ಕಂಡೀಷನ್
ಗೌರ್ಮೆಂಟ್ ಇರಲೇಬೇಕು
ಗೋರ್ಮೆಂಟ್ ಹಾಸ್ಟೆಲಲ್ಲಿ ಫೋನ್ ನೈಟ್ ಫೋನ್ ಕಸ್ಕೋತಾರಂತೆ ನಿಜಾನಾ
ಇಲ್ಲ ಇಲ್ಲ
ಒಂದೊಂದು ಹಾಸ್ಟೆಲಲ್ಲಿ ಈಸ್ಕೊತಾರಂತೆ ಮತ್ತೆ ಬೆಳಗ್ಗೆ ಕೊಡ್ತಾರಂತೆ
ಅಂದ್ರೆ ರಾತ್ರಿ ಇಸ್ಕೊಂತಾರ ಏನ್ ಗೊತ್ತಿಲ್ಲ ನಮ್ಮಲ್ಲಿ ಬೆಳಿಗ್ಗೆ ಬಂದ್ರಂದ್ರೆ ಅವ್ರು ಮೇಡಮ್ರ್ ವಾಡನ್ ಕೈಗೆಸಿಗ ಬಿತ್ತಂದ್ರ ಮುಗೀತು ಕೊಡೋದೇ ಇಲ್ಲಾ ವಾಪಾಸ್ ವಪುಸ್ ನಿಮ್ಮ ಪಪ್ಪಾ ಮಮ್ಮಿನ್ ಕರ್ಕೊಂಬರ್ರಿ ಅಂತ ಕಂಪ್ಲೇಂಟ್ ಆಗ್ತಾರ
ಅಂದ್ರರೆ ನೀವ ಏನಾದರೂ ಫೋನ್ ನೋಡ್ತಾ ಇರುವಾಗ ಬಂದ್ರೇನಾ
ನಾವು ಇಂದ್ರೆ ಮೇಡಮರಿ ಗೊತ್ತಿರ್ಲರಂಗಗೆ ಇಟ್ಕೊಂಡಿದೀವಿ ಫೋನ್
ಅಂದ್ರೆ ನಿಮ್ಮ ಮೇಡ್ ಅವ್ರಿಗೆ ಗೊತ್ತಿಲ್ ನಿಮ್ಮ ಹತ್ರ ಫೋನ್ ಇದ್ದು
ಹ ಹಾ ಇಲ್ಲ
ಅದು ಹೆಂಗೆ ರೂಮಲ್ಲಿ ಅಷ್ಟೇ ಯೂಸ್ ಮಾಡ್ತೀರಾ
ಹಾ ನಮ್ ನಮ್ ಕಡೆಕ್ ರೂಮ್ ಇದಾವೆ ಚಿಲ್ಕಾಯ ಹಾಕೊಂಡ್ ಕುತ್ ಬಿಡ್ತಿವಿ
ಅಂದ್ರೆ ನಿಮ್ಮ್ ರೂಮೆಂಟ್ ಎಲ್ಲಾ ಹುಡ್ಗಿರ ಹತ್ರ ಇದ್ದಾವೆ
ಹಾ ಎಲ್ಲರ ಹತ್ರ ಇದ್ದಾವೆ
ಎಲ್ಲರೂ ಮೇಡಮ್ ಅವ್ರಿಗೆ ಗೊತ್ತಾಗಲಾರದೆ ಯೂಸ್ ಮಾಡ್ತೀರಾ
ಹ ಎಲ್ಲಾರ ಮೇಡಮ್ರಿ ಗೊತ್ತಿಲಾರಂಗೆ ಯೂಸ್ ಮಾಡ
ಮತ್ತೆ ಗೌರ್ಮೆಂಟ್ ಹಾಸ್ಟೆಲ್ ಅಂತಿರೋ ಫೋನ್ ಆಲೋ ಇಲ್ಲ
ಅಲೋ ಇಲ್ಲ
ಹೌದಾ ಸಿಕ್ಕರೆೆ ಹಂಗಾದ್ರೆ ನಿಮ್ಮ ಮೇಡಮ್ ಅವ್ರು ವಾಪಸ್ ಫೋನ್ ಕೊಡೋಂಗಿಲ್ಲ
ಕೊಡಲ್ಲ
ಆವಾಗೇಏನು ಮಾಡ್ತೀರಾ ಒಂದು ವೇಳೆ ಸಿಕ್ಕಿಬಿದ್ದರೆ
ಹಾ ನಮ್ ಫ್ರೆಂಡ್ ಸಿಗಬಿದ್ದಿತ್ತು ನಿಮ್ಗೆ ಏನ್ ನಾಚಿಕೆ ಮಾನ ಮರಿಯಾದಿಏನಿಲ್ಲ ಹಾಸ್ಟೆಲ್ಗೆ ಎದಕ್ ಬಂದಿದ್ದೀರಾ
ಹಾಂ
ಓದಕ್ ಬಂದಿರಾ ಏನ್ ಫೋನ್ ನೋಡಕ್ ಬಂದಿರಾ ಅಂತ ಬೈದ್ರು ಸಿಕ್ಕಾಪಟ್ಟೆ ಬೈದ್ರು
ಅವ್ರ ಅವ್ ಅಳ್ತಾ ಇದ್ರು ಇಲ್ಲ ಮಿಸ್ ನಮ್ಗೆ ಎಲ್ಲಾ ಫೋನಿಗೆ ಬಿಡ್ತಾರೆ ಗ್ರೂಪ್ ಇದೆ ಗ್ರೂಪ್ ಒಳಗೆ ಎಲ್ಲಾ ಓದೋಕೆ ಬಿಡ್ತಾರೆ
ಹಾ ಹೌದು ಹೌದು
ಅದ್ಕ ಪರ್ಮಿಷನ್ ಲೆಟರ್ ಬರ್ಸ್ಕೊ ಬರ್ರಿ ಕಾಲೇಜ್ ಕಡೆಯಿಂದ ಅಂದ್ರು
ಹ್ಮ್
ಮತ್ತೆ ಪ್ರಿನ್ಸಿಪಾಲ್ ಕಡೆಯಿಂದ
ಪರ್ಮಿಷನ್ ಲೆಟರ್ ಬರ್ಸ್ಕೊಂಡ್ ಬಂದ್ರು ಅವ್ರ ಪಪ್ಪ ಮಮ್ಮಿ ಸರಿ ಮಾಡ್ಸ್ಕೊ್ ಬಂದ್ರು
ಇಷ್ಟೆಲ್ಲ ಆಯ್ತ....
ಹಾ.....
ಹ್ಮ್....